ಹಲೋ
ನಡದ ಪಾಪ ಜ್ವಾಲ
ಏನಿಲ್ಲಪ್ಪಾ ಬಾಬು ಆರಾಮಿದ್ದ
ಆರಾಮೇನ್ಪ ನೀ
ಅಯಾ ನಾನನ್ ಆರಮಿನ ಅಣ್ಣಾ
ಹ್ಮ್ ಏನ ಊಟದ ಆಗ್ಯದ
ಹ್ಮ್ ಹಾಗಾದ್ ನಿಮ್ದ
ನಮ್ದನ ಯಪ್ಪಾ
ಹ್ಮ್ ಏನ್ ಮಾಡ ಕುಂತೀ
ಏನ ಇಲ್ಪಾ ಟೀ ಕುಡ್ಲಕ್ ಸನ್ ಟಿವಿ
ಹ ಚಾ ಚಾ ಕುಡಿಯಕ್ ಹೊಂಟಿ
ಹ್ಮ್ ನಿಂದು
ಇಂತ ಬಿಸ್ಲಾಕ್ ಚಾ ಕೊಡ್ತಿವಿ
ನಾವವು ಗುಲ್ಬರ್ಗ ಮಂದಿಪ ನಾವವು ಹಿಂಗಗೆ ಚಾ ಕುಡತಿವಿ
ಹ
ಹ್ಮ ನಿಮ್ದ ಚಾ
ಎಲ್ಲ ನಾ ಈಗ ಜ್ಯೂಸ್ ಕುಡ ಬಂದ
ಹ್ಮ್
ಹ್ಮ ಹಾ
ಮತ್ತೆ ಏನ್ಡ್ಸರಿ
ಹ ಇದು ಬಾಳ ಬಿಸಿಲಿತ್ತಲ್ಲ ತಣ್ಣಗಿರ್ಲಿ ಅಂತ. ಎಳ್ನೀರ್ ಕುಡಿದಿವಿ ಇವಾಗ ಅ ಅ ಮತ್ತೆ ಆರಾಮ ಎಲ್ಲಾ
ಹ
ಹ್ಮ
ಮತ್ತ ಎಲ್ಲಿ ಪ್ರವಾಸಕ್ಕದು ಹೊಂಟ್ರಿ ಅಂತ ಎಲ್ಲಿಗೂ
ಏನ್ಲ್ಪ್ಪಾ ಏನ ಕಾಲೇಜು ನಡ್ದವ ಕಾಲೇಜ್ ಮುಗಿನ ಹೋಗಬೇಕಂತದ
ಹಾ ಅದೇ ಪ್ರವಾಸಕ್ಕೆ ಹೊಂಟ್ರರಿ ಅಂತ ಹೇಳಿದ್ರ ನಮಗ
ಈಡೆ ದಾಂಡಲಿ ಗೋವಾ ಚಿಕ್ಕ ಮಂಗ್ಳೂರು ಮತ್ತ ಎಲ್ಲ ಹೋಗ್ಕ್ಂತ ಅದಾ ಮಾಡಾಕ ಅದೇ ಈ ಕಾಲೇಜ್ ಒಂದ್ ಮುಗೀತ ಅಂದ್ರೆ ಹೋಗಂದ್ ನೋಡಿ ಇನ್ನೊಂದ್ ತಿಂಗಳ ಕಾಲೇಜ್ ಮುಗಿತಾ
ರಜೆ ಇರ್ತವಲ್ಲ ಅವಂಗ ಹೋಗಬೇಕಂತ ನೋಡ್ರಿ
ಹ್ಮ ರ ನೀವು
ನಾವೀಗ ಒಂದ್ ನಾಲ್ಕ್ ದಿನ ಸುಟ್ಟಿ ಕೊಡ್ತಾರ ರಜೆ
ಹ
ಅವಾಗ ಇದಕ್ಕ ಹೋಗಕತ್ತಿ ಥೈಲ್ಯಾಂಡ್
ಹಗಾರ ಸರ್ ಚಾ ಕುಡಿಯಕ್ಕ ಹೊಂತೀರ ಮತ್ತೇನ್ ಹೇಳಿದ್ರೆ
ಆ
ಮತ್ ತೇ ಥೈಲ್ಯಾಂಡ್ ಪಾಸ್ಪೋರ್ಟ್ ಗೀಸ್ಪೋರ್ಟ್ ಆದ್ರೆ ಇವಲ
ಹ್ಮ್
ಹ್ಮ್ ಹ್ಮ್
ಹ್ಮ
ಮತ್ತ ಎಲ್ಲಿರಿ?
ಇಲ್ಲೆ ಅದಿನಿ ತುಮಕೂರದಾಗ ಇದ್ದ
ತುಮಕೂರದಾಗ ಅದಿರಿ ಏನ ಕಾಲೇಜ್ ಗಿಲೇಜ್
ಇಲ್ಲಾ ಇದು ಇದು ಅದ ನಂದ
ಏನ ಅದ್ರಿ
ಹೊಲ ನೋಡ್ಕೊಂಡ ಹೋಗತನ ನಾ
ಹೊಲಾ ಮಾಡ್ತರಿ ಏನ್ ಹಾಕಿರಿ ಹೊಲ್ದಾಗ?
ಹೊಲದಾಗ ಹುಲ್ಲ ಎಂಟ ಎಕರೆ ಕಬ್ಬ ಅದ
ಹಾ
ಹಾ ಅದೇ ಮಳೆ ಬರ್ಲ ಆಗೇದ ಮಳಗಾಲ ಸಲಗ ಬಿ ಮಾಡಾತೀವಿ ಬಾಳಂದ್ರ ಬಾಳ ಮಳ ಮಳಿನೆ ಬರಲಾರದ
ಹೌದಾ ನಂಬಲ್ಲಿ ಮಳಿ ಬರ್ಲ ಆಗೇದ ಮಳಿ ನಮ್ದ ಹ್ಮ್ ಹ್ಮ್ ಮತ್ತೆಲ್ಲಾ ಕಡೆ ವಾತಾವರಣ ಅದು ಹೆಂಗದ ಹ್ಮ್ ಹ್ಮ್
ನಿಮ್ಮದ ಹೆಂಗ ನಡದ
ನಮ್ದೇನನ ಏನ್ರಿ
ಹಾ
ನಮ್ದೇನೆಲ್ಲಾ ಎಲ್ಲ ಆ ಕಡೆ ಎಲ್ಲ ವಾತಾವರಣದ ಹೆಂಗದ?
ಹೆಂಗದ ಕಬ್ಬಾ ಬೇಳಿ
ನಂಬಲೆ ನಾವೊಂದ ಹತ್ತ ಎಕರೆ ಕಬ್ಬ ಹಾಕಿವ್ರಿ ಇನ್ನೊಂದ್ ಎರಡ್ ತಿಂಗಳಾದ್ರೆ ಅವನು ಕಬ್ಬ ಬಂದಾವ್ರಿ ಇನ್ನೊಂದ್ ಎರಡ್ ತಿಂಗದ ಮುಗಿದ್ಹೋಗತದ್ರಿ ನಂಬಲ್ಲಿ ನೀರ ಅದ ಇಲ್ರಿ ಜಾಸ್ತಿ ಬೋರವೆಲ್ ಹಾಕವ್ರಿ ಬೋರವೆಲ್ ನೀರ್ ಜಾಸ್ತಿ ಬರಲ್ಲ ಆಗೇದ ಹಾ ಲೆ. ಹಲೋ. ಹಲೋ.
ಹಲೋ.
ಹಾ ರೇ.
ಅದ ರೀ ನೆಟ್ವರ್ಕ್ ಎಲ್ಲ ಅವ ನಂಬಲಿ ಹೆಂಗಾರ ಹ್ಮ.
ಹಲೋ ಮತ್ತೇನಡದರಿ.
ಹೂ ಪಾ ಹೇಳಬೇಕು ದೋಸ್ತ್ ನಮ್ದು ಏನ್ ಇಲ್ಲ ನೋಡ್.
ಹ್ಮ್ ಹ್ಮ್ ಮತ್ತ ಇನ ಗಿಡಗೊಳ. ಯಾವ ಅಚ್ಚರಿ ಯಾವ ಯಾವ ಇಲ್ಲ.
ಗಿಡಗಳುಳ ಹಾಲ್ಚುಚ್ಛಲ್ಲ ಅಂತ ಗಿಡ ಹಚ್ಚಿನಿ.
ಹ್ಮ್ ಯಾವ ಯಾವ ಹಚ್ಚಿರಿ.
ಹ್ಮ.
ಯಾವಾವ ಗಿಡ ಹಚ್ಚಿರಿ.
ಅದು ಹೊಲ್ದ ಇಲ್ಲ ಹಿಂಗ ಎಲ್ಲಾ ಹಿಂಗ ಕಬ್ಬ ಹಚ್ಚಿವಲ್ಲ ಕಬ್ಬಿ ಅದ್ರ ಬಾಜು.
ಹಾ ರಿ.
ಹ್ಮ್.
ಯಾವ್ಯಾವ ಹಚ್ಚಿರಿ ಗಿಡ.
ಸುತ್ತ ಮುತ್ತ ಅದ. ಹೂವಿನ ಗಿಡಗಳು.
ಹ್ಮ.
ಆ ಹೂವಿನ ಗಿಡಗಳು ಆದ್ಮೇಲೆ. ಅದ್ರ ಹಿಂದಿನ ಮಗ್ಗಲ. ಸಾಗವಾನಿ ಗಿಡ ಹಚ್ಚಿ.
ಹ್ಮ್.
ಸಾಗವಾನಿ ಗಿಡ ಆದ್ಮೇಲೆ ಅದು ಹಿಂಗ ಲಾಸ್ಟ್ ಏನ್ಕ್ರ ಬೇಲಿ ಹಚ್ಚಿ ಹಂಗ ಅದು ಕಂಟಿ ಹಾಕ್ತಾರಲ್ಲ ತಂತಿ. ಜಾಲಿಲೆ.
ಹ್ಮ್.
ಆ ಜಾಲಿ ಆಗ್ತೀವಿ ನಮ್ ಕಡೆ ಹಂದಿ ಕಾಟ ಎಲ್ಲ ಬಾಳ ಪಾ.
ಹ.
ಆ ರಿ ನಮ್ ಕಡೆ ನಾವ್. ಆಕ್ಚುಲಿ ನಾವ ಅ ಇದ್ರ ಗಿಡ ಹಾಕಿವ್ರೀ ಮಾವಿನ ಗಿಡ ಹಾಕಿವ. ಒಂದೆರಡು ಬೇವಿನ ಗಿಡ. ಬೆಳದುವ ಅವ್ರಿ.
ಹ್ಮ್.
ಮತ್ತ ಇದರು ನಿಂಬಿ ಗಿಡ ಅವ್ರಿ
ಹ್ಮ್
ಹ ಹುಣ್ಸಿ ಗಿಡ ಒಂದೆಡ ಅವ ಮನೆ ಮುಂದೆ ತೆಂಗಿನ ಗಿಡ ಹಚ್ಚಿವಿ ದು ಮತ್ ಪಪ್ಪಾಯ ಗಿಡವಾವ ಮತ್
ಹಾ ಗಿಡಗಳು ಹಚ್ಚರಿ ತೆಂಗಿನ ಗಿಡ
ಹ್ಮ್
ಹೌ ಇನೊಂದು ಕ್ರಿಸ್ಮಸ್ ಟ್ರೀ ಬರ್ತಾವ ನೋಡ್ರಿ ಹಾ ರೀ ಕ್ರಿಸಿಸ್ಮಸ್ ಟ್ರೀ ಹಾ ರೀ ಹಂಗೆ ಹೊಲ್ದಾಗ ಇವು ಅಕಿವ್ರು ಏನಂತಾರ ಹ್ಮ ನಾವೂ ಸಾಗುದನಿ ಗಿಡ ಹಾಕಿವ್ರಿ ಮತ್ತ ಎರಡ ಇದರು ಅವ್ರಿ ಶ್ರೀಗಂಧ ಮರ ಅವ್ರಿ ಎರಡು
ಈಗಗ ರೀ
ಅವ ಎಡ್ ಬೆಳೆದಾವ್ರಿ ಅತ್ತೆ ಅವಾವ್ರಿ ಅವು ಅತ್ತೆ ಹೊಲ್ದಾಗ ಎಡ್ ಬೆಳದಾವ್ರಿ ಹೂ ರಿ
ಹ
ಹ್ಮ ರೀ ಮತ್ತತ್ ಜಾಮೂನ್ ಗಿಡಗಳಾವ
ಹ್ಮ
ಹಾ ರೀ ಹಾ ತೋಟ ಆದ್ರೆ
ಒಂದ್ ವರ್ಷಿ ಅಧಾ ಎಟ ಬರ್ತದೆ ನಿಮದು
ನಮ್ದ ಬರ್ತದ್ರೀ ಒಂದ ಆ ಐದರ್ ಲಾಖ ರೀ
ಹ್ಮ್
ಹ್ಮ್ ನಿಮ್ದ್ರೆ
ಹ್ಮ್ ನಿಮ್ದು ನಮ್ದು ಬರ್ತ ನಮ್ದ ಒಂದ್ ಹತ್ತು ಹತ್ ಹರ್ತನ ಬರ್ತ
ಹ್ಮ್ ಪಾಡಲ್ರಿ
ಹ್ಮ ಮತ್ ನಾವ್ ಅದ್ರ ಜೊತೆ ಹಸು ಕಟ್ಟಿವವ್ರೆ ಒಂದು್ ನಾು ಕಸು ಅತ ಬ ಹ ರೆೀದ ನಬಲಿ ಹ್ಮ್ ಹೌದರದ ಬ ಚಲೋಾಗಳೆ
ಹ್ಮ ಎಮ್ಮೆ ಯಾವ ಗ್ರೇಡ್ ಆ ಸ
ಎದ ಪೊಂದ್ರರ ತೀೀ
ಹೌದ ರೀ
ನಿ ಮತ್ತ ಪಂಡ್ರಾಪುರಿ ಅವ ಯಡು ಜಾತಿ ಹೆಮ್ಮಿವ
ಹ್ಮ್ ಹಾಕದ್ರೆ
ಇದು ಆಾಕಲ್ಲ ಹೈಬ್ರೇಡ್ ಅದು ಎಚ್ ಎಫ್ ಅಂತಾರಲ್ಲ
ಹ್ಮ ಹೆಚ್ಫ್ರ ಹ ಹ್ಮ್ ಹ್ಮ್ ಅಲ್ ಎಷ್ಟ್ ಕೊಡ್ತ್ರೀ ಒಂದೊಂದು
ವೆಚ್ಚಪ್ಪನು ಹತ್ತಂತ ಹನ್ನಕ ಲೀಟ್ರ ಹಾಲ್ ಇತ ಒಂದ ಸರಿ ಹ ಹ್ಮ ಹ ಹಾಗ ಅಮ್ಮಿ ಮುರ್ರ ಅಮ್ಮಿ ಐದ್ ಲಿಟರ್ ಆರು ಲೀಟರ್ ಹೌ ಕೊತಾ ಹ್ಮ್
ಹ್ಮ ಹ್ಮ್ ಮತ್ತನ್ಡಬದ್ರೆ
ಏನ್ ಹೇಳ ಅಯ್ಯೋ ಅಲಾ ಮನ ಎಮ್ಮ ಆಳ ಇವ ನೋಡ್ಕ ಸಲ್ಲ
ಹ್ಮ್ ಹ್ಮ್ ಮತ್ತತ್ ಮಳಗಿಳಿ ಎಲ್ಲಾ ಹಲ ಹ್ತದೆ ಚರ
ಹ್ಮ ಎಲ್ಲ ಯಾ ಕುಂಂತಾರೆ ಮನೆಗ್ ಬ ಅಲ್ಲ
ಹೌದೀ ಈವರ್ ಮಳೆ ತುಮ್ಮಾ ಆತೀ ಏನ್ ಮಾಡ ಗೊತ್ತಲ್ಲದ್ರಿ ಹೋದರ್ಸ ಮಳೆ ಐ ಗಯತು ಈ ವರ್ಷ ಮಳಿ ಕಮ್ಮಲ್ಲಿ ಹೋಗ್ತಾರ ಕಮ್ಮ ಪನ್ತಾರೀ
ಹ್ಮ್ ಅಧ್ಯ ಮನ್ ನಮ್ ಶಿಕ್ಷಕರು ಹೇಳಿದ್ರ ನ ಮೂಗ್ ಬಿ ಯೇ ಅನ್ನೋ ನೀಲ್ದಣ ಜಾಸ್ತಿ ಆದ ಅಂದ್ರ ಹ
ಹಾ ರೇ
ಎ
ಆರೆ
ಹಾ
ಮಾಚಾ ನಡೆದರೆ ಹಲೋ ಹಲೋ
ಹೆ
ನಮ್ದೇನಲ್ರೀ ಎಲ್ಲ ನೀವೇ ಹೇಳ್ಬೇ ಕ ಮತ್ತೇನೆಲ್ಲಾ ಆರಾಮಿ ಎಂದ್ರಿ
ಎಲ್ಲಾ ಆರಾಮಂತರಂದ್ರ
ಹ್ಮ ಆರಾಮೇರೀ ನೀವು ಹ್ಮ ಆರಾಮೇ ಇ್ರ
ಹ್ಮ್ಮ್
ಹಾ ರೀ
ಮತ್ತತ್ ಅಚ್ಚರಿ ಅವಾಗ ಂದ್ರ ಹೊಲಕ್ಕೆ ಎಣ್ಣಿದ್ ಪಣ್ಣುಡತಂದ್ರೆ
ಆಯ್ತು ರ
ಆ ರೀ ಹ ಅಚ್ಚರಿ ಹಂಗನ್ಗ ಎಲ್ಲಾರಮಗ ಓದ್ತಿರ್ತಿ ಹಾ ಆಯ್ತರಿ